ಹಲೋ ಹಾ ಆರಾಮ ನೀವು
ನಾನ್ ಆರಾಮ
ಹ್ಮ್ ಊಟಾ
ಮಾಡ್ದೆ ನಿಂದು
ಹಾಂ
ಊಟ ಆಯ್ತಾ ನಿಂದ
ಹಟ್ಟ
ಏನ್ ಮಾಡಕತ್ತ
ಏನು ಸುಮಕೂತ್ರು
ಹ್ಮ್
ಹ್ಮ್ ಅದಕ್ಕೆಾರಡಿದೆ ಹೊಸಾಗ ಎ್ದ ಮಾಡಕತಿವಿ ಅಕ ನೋಡ್ಕ್ ನಾಳೆ ಕಲ್ವರ್ ಕೊಯ್ವರ್ ಹಬೇಕು ಹೆಂಗ ಮಾಡಬೇಕ ಹೆಂಗಿಲ್ಲ
ಮೊನ್ನೆ ಹೋಗಿದ್ದ್ಯಲ್ಲ
ಮೊನ್ನೆ ಹೋಗಿದ್ದವಿ ಇವತ್ತು ಮತ್ತೆ ಬಂದ್ರೆ ಸೈ ಮಾಡುವ ಅಂತ ಸೈ ಮಾಡಿದ ಬರ್ಬೇಕಾ
ಹ್ಮ್
ಹರ್ತ
ಪಾರ್ಸಿಂಗ್ ಅದು ಹೆಂಗಂತ ಮತ್ತೆ ಕದ ಇಲ್ಲ
ಎಲ್ಲ ಕೇಳಿ
ಹ್ಮ್
ಹ್ಮ ಒ ಅದೆಲ್ಲ ಮಾರ ಕೊಡ್ತೀವಿ ಅಂದ್ರ ರೆಡಿ ಮೈಡ್ ಇಟ್ಟಿರ್ತೀವಿ ಹೋಗದ ಮ ತ
ನೀವ್ ಯಾರಾರು ಹತ್ತರಿ ಏನ್ ಸುದ್ದ ಡಿಸೈಡ್ ಮಾಡ್ಕೊಂಡ್ರಿ ಇಲ್ಲಿ ಇವಾಗ
ಹಾ ಡಿಸೈಡ್ ಮಾಡ್ಕೊಂಡ
ಹ
ಹ ನಾ ಹೌದು ನ ನಾನು ನಾಗು ಅವರು ನಡಗೆ
ಅವ್ರಂದ್ರ
ಹಾ
ಅವ್ರಂದ್ರ
ಹಾ ಮಣ
ಹ್ಮ್
ಆರ ಅವರು ಎಲ್ಲ
ಪಕ್ಷಣ ಎಲ್ಲಿ ಬಿಟ್ಟುತ್
ಹಾ
ಅಕ್ಷನ ಎಲ್ಲಿ ಬಿಟ್ಟೋಹೋದಿ
ಅಚ್ಚ ಮನೆ ವಯ ಎರ್ ಬೋ ಮ ಬಚ್ಚೆಗೆ
ಸವರ್ ಬಲ್ಲಿ ಬಿಟ್ಟರು ಹೋಗತಿದ್ದ ಹೇಳ್ತಿದನಲ್ಲ ಫೋನ್ ಮಾಡಿ
ಅದೇ ಬಟ್ಟು ಬಟ್ಟುಪರ್ತ ಶನಿವಾರದ
ನಾನ ಅಪೂರ್ವ ಕರ್ಕೊಂಡ್ ಹೋದ್ನಿ
ಹಾ
ಮತ ಅವ್ನ್ ನೋಡು ಮತ್ತತ್ ಯಾರು ದ್ರಿ ಹೆಂಗ ಇ ಮಾಡ್ಕೋ ಕೆಸುರು ನಡಡ್ತು
ಹಾ
ಏನ್ ಆಯ್ತಾರ ಜನ ಕೊಡ್ತದಂತ ಫಿಕ್ಸ್ ಹಾ ಆ ತರದನ ಕೊಡ್ತಾರಂತ
ಆ ತರತನ್ನು ಮುಂಜೆ
ಹಜ ಕೊತ ಅಂತ
ಹ್ಮ್ ಮತ್ತೆ ನಾವು ರಾಮ ಮಂದಿರ್ ಕೇಳೋದಾಗ ಆರೋಪರ ತಗೊಂಡು
ಹ್ಮ್
ಒ ಮತ್ತೆ ಪಾಟ ಕಕಾ ಇಷ್ಟ ಪಾಟ ಕಡಕನ್ತ
ಹ್ಮ್ಮ ಏನ್ ಸ್ವಲ್ಪ ಕೈಕ ಬಿಡ್ತಾರ ಅಂತ ಏನಿಲ್ಲ
ಏನ್ ನೋಡ್ಬೇಕ ಕೇಳಳ್ಬೇಕ್ರ
ಹ್ಮ್
ಯರತ ನೀ ಹಣ ಮೆಹನತ
ಬಿಡ್ಸ್ಬೇಕಂದ್ರೆ ಒಂದ್ ಸ್ವಲ್ಪ ಲಾಭ ಆತು ನಾವು ಸಂಗಪ್ ಹಂಗ ಮಾಡಿ ತೊಗೊಂಡಿವವ್ರಿ ಹಂಗೆಲ್ಲ ಮಾಡಾಡ ಅಂತಾನ
ಹ್ಮ
ಹ್ಮ್
ಅ
ಸಾಲಿಡ್ ಊರ್ ಯಾಕೆ ಇವತ್ ಮುಂಜೆ ಜಲ್ದಿ ಕರ್ಕೊಂಡ್ ಹೋಗಿದ್ದಲ್ಲ
ಇವತ್ತು ಆರಡು ಜಲ್ದಿದ್ದು ಇವತ್ತು ಏನ ಯೋಗಡಡೆ ಇತ್ತಂತ ಅದಕ್ಕೆ ಜಲ್ಲಿ ಕಡಕ
ಅಕ್ಷ ಅಂದ ಬಂದಿಂದ ನಾನ್ ಡ್ಯೂಟಿ ಹೋಿದ್ನಾರ ಅಂದವಾ ನಮ್ ಜಲ್ದಿ ಹೋಗಿದ್ದಿವವತ್ತಂತಂದ ಯಗಪ್ಪ ಅಂದ್ರೆ ಒಗಡೆ ಇತ್ತಂದ ಮತ್ತ ಮೂರ್ಕ್ ಬಂದಾರ ಅದ್ರೆ ನ್ ಮಾಡೋ ಸಾರ್ತಿತ್ತು ಜಲ್ದಿ ಒಪ್ಪುನ್ ಒಂಬತ್ತವರೆಗ ಒ ಹತ್ತು ಎರಡ್ ನಾಲ್ಕರ ತಕ ಇರ್ತಿದ್ಲ್ಲ ಅಂತಂದೆ
ಹ ಇಲ್ಲ ಅವ್ರ ನೀನ್ನೇ ಮಾಡೋದತ್ತ ಇವತ್ತು ಮಾಡಿದ್ರ ಅವರು
ಹ್ಮ್ ಹಾಗೆ ಒಬ್ಬೊಬ ಸಲಗ ಒಂದಂಗೆ
ಹ್ಮ್
ಹ್ಮ್ ಅಪರ ಬನ್ಲ
ಹಾ ಒಂದಳ
ಹ್ಮ್ ಂಗಕ್ಕೆಪ್ಪಾ
ಏನು ತುಕೂಟ
ಹ್ಮ್ ಊಟಾ
ಊಟ ಮಾಡ್ಬೇಕು ಅವ್ರನ್ ಮಾಡಿಲ್ಲ ನಾವನ್ ಮಾಡಿಲ್ಲ ಮಾಡ್ಬೇಕು ಈ ಏನ
ಏನ್ ಮಾಡಿಟ್ಟಗ ನಡಿಬ
ಇಲ್ಲ ಅನ್ನ ಸಾರ ಮಾಡಬೇಕ
ನಾನನ್ ಏನ್ ಮಾಡಿಟ್ ಮಿ ನೋಡಿದೆ ಇಲ್ಲ
ಹ್ಮ
ನಾನ ಏನ್ ಮಾಡಿಟ್ಟ ಮ ನಡಿ ನೋಡಿದ್ದೆ ಇಲ್ಲ ಅಂದೆ ಮನಾಗ
ಒಡುಲು
ಹ್ಮ್
ಏಳ್ ಮಾಡಿ
ನೀನ್ ಫೇವ್ರೇಟ್ ಮಾಡನಿ ಬದ್ನಿಕಾಯ
ಹಕ
ಹ್ಮ್ ಹಣ ಸ್ವಲ್ಪು ನಂಟ್ರೆಸ್್ ಮಾಡೋ ಬರ್ಸ ನನ್ೀಗ ಹಾಲ್ ಪರ್ವಕ್ಕ ಏನು
ಹ ಚಲವ ನಾನ್ ಮಾಡೇಡ ನಿನ್ನೆಸ
ಯ ಸಂಂಗೀನ್ ಲೋನ್ ಆದ ಹೆಂಗ ಕಟ್ಬೇಕಕ್ ಮತ್ತ ಈಗ ಹೆಂಗ ಮಾಡ್ಬೇಕು
ಮ ತೆಂಗಾನು ಮಾಡಡಿಮ
ಹ್ಮ್
ಹೌ ಹ ಬಟ್ಟಿ ಜೈ ಸ ಂತರ ಏನ್ತ ಬಡ್ಡಿ ಗಿಡ್ಡಿ ಜಾಸ್ತಿ ಆಐತೆ ಅದಕ್ಕೆಕ್ಕೆ ಬರ್ಕಬೋಡ್ತಿ
ಹ್ಮ್ ಇದು ವಾರ ಹದ್ನೈದಿಂದ ಆತದಲ್ಲ ಸಂಗತ್ತು ಬರ ಪ ಅಕ ಈ ಈ ಒದ್ವಾರೆ ಕಟ್ಟ ಅಂತಾರಾನ ಅವ್ರು ಅವ್್ರ ಏನ್ ಫೋನ್ ಹಚ್ಚಿದ್ದೆ ನಾನನ್ ಎತ್ಲಿಲ್ಲ
ಹ್ಮ್
ಒಂದ್ ರುಪಾಯ ಇಪ್ಪತ್ತು ಪರ್ಸ ಬಡ್ಡಿ ಏಕ್ ಹತ್ತತಾರ ನಾನ್ ಲೆಕ್ಕ ಮಾಡಿದ್ರೆ ಬೇರೆ ಏ ಕೊಡ್ಬೇಕಕ್ಾಗಗ್ತದ ಯಾಕ ಅವನಗ್ ಒಳಿ ಕ ರಕ್ಂತ್ದಿದ್ದಿ ಏನು ಅಿಲ್ಲ ರೇೇಕ ಹಕ್ತಿದ್ರ ಫೋನ್ ಹಚ್ಚ ಹತಾ ಬಿಡ್ದ ಆ ಅಕ್ಕ ನೋಡ ತೋರ ಅವನ್ಕಸರನ ಗಪ ಅದೆ ನಾನ ಏನದಿಲ್ಲ ಹ್ಮ್ ನು ಊಟ ಆಯ್ತು ಚಜಿ ರೊಟ್ಟಿ ಮಾಡಿದ್ರ ಇಲ್ಲಿ ಹುಂಡೆ ಸುಮ್ ಕುಂತಿದ್ಯ ಅದಕ್ಕೆ ಏನ್ ಮಾಡಾಕತ್ತಾರಂತೆ ಹಚ್ಚಿದೆ.
ಹ ಬಂದವಿ ಊಟ ಮಾಡಬಕು ನಾವನು
ಹ್ಮ್
ಆದಲ್ಲ ಫೋನ್ ಚಾರ್ಜ್ ಇಡಬೇಕು.
ಹ್ಮ್
ಹ ನೋಡಿ ಸ್ವಲ್ಪ ಅದಕ್ ಮಾತಾಡಿದ್ರ ಆಯ್ತಂತ
ಗೋಪಾಲ ಗಾಡಿ ಎಷ್ಟು ಎಷ್ಟು ಕೊಯ್ತಂತ ಕೇಳೇಲೆನ ಆ
ನಲವತ್ತೈದು
ನಲವತ್ತೈದ
ಹಾ
ತಿಪ್ಪಮ್ಮಕ್ ಅರವತೈದ ಅಂದಲಲ
ನ ಹದನೈದು ಸಾವಿರ ರೂಪಾಯಿ ಇಲ್ಲೇ ಹೋತಲ್ಲ ಪಾಸಿಂಗ್ ಇನ್ಸೂರೆನ್ಸ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ಬೇಕಂತ
ಅರಿ ಇರ ಗೋಪಲ್ ಮರಕ್ಕೆ ಯಾರ ಮಾಡಕ
ಹ ಕ್ಲಿಯರ್ ಮಾಡಿ ಕಟ್ಟಿ ಕೊಡಬೇಕಂತ
ಹ್ಮ್
ಹ್ಮ್ ಮತ್ ಹದಿನೈದು ಸಾವರಲ್ಲಿ ಹಯ್ತ ಹದನೈದು ಇಪ್ಪತ್ತು ಸಾವಿರ
ಹೆಚ್ಚಿಗೆ ಓದ್ತಾ ಅಂತ ಎಲ್ಲಿ
ಬಲ್
ಸಿ ಅಲ್ಲಿ ಉ ತೊಂಡರ ಯಾವ್ ಊರರ
ಕೆಂಪೈ
ಇದೇ ಡಿಸ್ಟಿಕ್ ದಾಗ ಸ್ವಲ್ಪ ಕಮ್ಮಿ ಇರತ್ತಲಾ ಬೇರೆ ಡಿಸ್ಟಿಕ್ ಅಂದ ಮತ್ತೆ ಹೆಚ್ಚಿಗೆ ಅಗತತ
ಅ ಪಾಸಿಂಗ್ ಒಂದು ಒಂದುತ್ತು ಒಂದು ಐದು ಹದನೈದು ಸಾವಿರ ತನ ನಲವತ್ತೈದುಕ್ಕೆ ಬ್ದಂಗಡಿ
ಹ್ಮ್ ಹ್ಮ್ ಹ್ಮ್ ಚಲೋ ಅ ಎಷ್ಟು ವರ್ಷಿಂದ ಅದ ಗಾಡಿದ
ಹಾ ಒಂದು ಹತ್ತು ಹದಿನ ಹನ್ನೆರಡು ವರ್ಷ ಅಂತಾ
ನಿಂದ ಹತ್ತ ಹನ್ನೆರಡು ವರ್ಷ ಆಯ್ತು ನಂಗೆವ
ನಮ್ಮ ಹದನೆಂಟು ಐತಿ
ಇಲ್ಲ ಹದಿನೆಂಟು ಎಷ್ಟರ ತಗೊಂಡಿದ್ರ ನಮ ಲಗ್ನ ಆಗಕಿತ ಮುಂದೆ ತಗೊಂಡಿದ್ದಲ್ಲ ಹಾ ಸಪ ಒಂಬತ್ತ
ಹ್ಮ
ಹ್ಮ್
ಒಂಬತ್ತು ಹತ್ತು ಹನ್ನೊಂದು ಹನ್ನೆಡು ಹದಿಮೂರು ಹದಿನಾಲ್ಕು ಹದಿನೈದು ಹದನಾರ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪತ್ತೊಂದು ಇಪ್ಪತ್ಯಾಡು ಇಪ್ಪತಮೂರು ಇಪ್ಪತಮೂರು ಇಪ್ಪತ್ನಾಕ್ ಇಪ್ಪತೈದ ಹ ಹದಿಮೂರು ಹದಿನಾಲ್ಕು ಹದಿನೈದು ಹದನಾರ ಹದಿನೇಳು
ಹದಿನೆಂಟು ವರ್ಷ ಆಯ್ತ ಹದಿನೇಳು ವರ್ಷ ಕಂಪ್ಲೀಟ ಆ ಹದಿನೆಂಟು ರಾಗಬಿದ್ದೈತ್
ಹ್ಮ
ಹ್ಮ್ ಅದಾಗ ಎ ಸಲ ಮಾಡ್ಸೊಂಬಂದಿಲ್ಲ ಅಪರಗೋಸಲ ಮಾಡ್ತೊಂಬಂದಿ ಅದ
ಮಾಡಿಸಿದ್ರ ನಡಬವಲ್ ಗಾಡಿ ಅಷ್ಟು ಹೊರ್ಸ ಬಂದದ ದೊಡುದಲ್
ಮನಿ ದೊಡ್ಡದವ್ರೆ ಅದು ಬರೇ ಇದು ಹೋಗದಕ್ಕೆ ಕಿತ್ತನ ಅದು ಏನು ಕಿತ್ತ ಹೋಗದ ಕಿತ್ತ ತೆಗಿವಂತ್ ಚೆಂಜಿತನ್ ಅದನೇ ಈಗ ಬೆಳಗ್ಗೆ ಹೋಗರಾ ಗಾಡಿದ ಇಂಜಿನದ
ಹ್ಮ್
ಸೀಸ್ ಆಗಿಧೀ ಧೆ ಸಲ ಫಸ್ಟ್ ಆದ್ರ ಹ್ಮ್ ಮೊದಲೇನಾಗುತ್ತೆ
ಅಲ್ಲಿ ಫಸ್ಟ್ಿಗೆ ಆಗದು ಆಮೇಲೆ ಬರಬರ್ತೆಲ್ಲ ಚಲೋ ನಡದ್ವಿ
ಈಗ ಅಕ್ಷಯ ಅವ್ರ ಹೆಸರದ ಹಾಕ್ಬೇಕ ಅಲ್ಲೇಾಕ್ ಕೊೋಂದ್ರರು ಕೊಡ್ತಾರೆ ನಾವ್ ಕಡೆಕ್ಕಾ ಕ್ಸ್ಬೇಕು
ನಾವ ಕಡೆ ಕಸ್ಬೇಕು ಪಾಸಿಂಗ್ ಆದ್ಮಲೆ ಹಾಕ್ಸ್ಬೇಕಲ್ಲಾ ಪಾಸಿಂಗ್ ಆಗತಾನ ಎನ್ ಅಗ್ಸಂಗಿಲ್ಲ ಕೊನಗ್ಗಿಲ್ಲಾಹ್
ಯಾಕ
ಪಾಸಿಂಗ್ ಆಗದಲ್ಲ ಇಕಂದ್ರ
ಹೌದಾ
ಪಾಚಿಂಗಚ್ಚ ಹಾಕಿದ್ಮೇಲೆನೆ ರೆಡಿ ಮಾಡ್ಕೋಬೇಕುಗ್
ಹ್ಮ
ಅವ್ರದ್ದ ಏನಿಲ್ಲ ಅರಿಶಿಣ ಪಟ್ಟಿ ಬರ್ತದ ಒಂದು ಕೆಂಪದು ಪಟ್ಟಿ ಬರ್ತದ
ಹ್ಮ್
ಒಂದು ಬಿಳಿದು ಒಂದು ಮುಂದ ಒಂದು ಬಿಳಿದು ಪಟ್ಟಿ ಬರ್ಬದು
ಹ್ಮ್
ಅದ್ರ ಮೇಲೆ ಪಾರ್ಕಿಂಗ್ ಮಾಡ್ತಾರೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹೇಳ ಅದು ಗಾಡಿ ನಂಬರ್ ಫಸ್ಟ್ ನಮ ಸೆಲೆಕ್ಷನ್ ಕೇಳ್ತಾರೆ ಏನ ಏನಿಲ್ಲ
ಇಲ್ಲ ಇಲ್ಲ ಇಲ್ಲ ನಮ್ಗೆೇ ನಡೀತು
ಹಂಗೆ ಒಮ್ಮಲ್ಲಿ ಡೈರೆಕ್ಟ್ ಕೊಡ್ತಾರ
ಹ್ಮ್ ಸೆಲೆಕ್ಷನ್ ಬೇಕಾದ್ರೆ ಸೆಲೆಕ್ಷನ್ ಮತ್ತೆ ರೊಕ್ಕ ಕೊಟ್ಟಗಷ್ಟ ಮಾಡ್ಸಬೇಕ
ಏನ್
ಸಲಕ್ಷನ್ ಬೇಕಾದಾಗ
ಅದೇ ಗಾಡಿ ನಂಬರ್ ಇಂತವಕ ಮೇಲೇ ಅಂತ ಇರ್ತದಲ್ಲಾ ಅದಕ್ಕೆ ಕೇಳಿದೆೆ ಮತ್ತೆ
ಒಳ ಕಟ ಪ ಹಳಕ್ಕ ಕಾಟ ಪೊಕ್ಕತದೆ ಅತ್ತು ಹದಿನೈದು ಸಾವಿರ ಕಟ್ಟಬೇಕು
ಎಷ್ಟು ಐವತ್ತಾ ಅಲ್ಲ ಹಲೋ ರೇ